ಹಾ ಹಾ ಪೈ ಪೈ ಹ್ಮ್ ನ ಅಷ್ಟು ಇವಾಗ ಜಸ್ಟ್ ಚಿಕನ್ ಮಾಡಿದ್ದರು ನಿನ್ನ ಹುಡುಗರು ಪಾಟ್ೆಲ್ಲ ಪಾಲ್ಟು ಮಾಡ್ದೀವಿ ಉಂಡಿಗೆ ಹಾ ನಾವು ಮಾಡಿದ್ದ ಎಲ್ಲ ಸೇರಿ ಹುಡುಗರು ಸೇರಿ
ಅಮೌಂಟ್ ಎಷ್ಟ ಎಷ್ಟ ಅಂತ ಅಕಿರ
ಅಮೌಂಟು ಒಂದು ಒನ್ ಫಿಫ್ಟಿ ಮ್ಯಾಗ ಫಿಫ್ಟಿ ತಳಗಡೆನು ಬಂದದ ಅಂದ್ರೆ ಮುನ್ನೂರ ನಲವತ್ತ ಆಾರು ರೂಪಾಯಿ ಬಂದದ ಒಬೊಬ್ಬರಿಗೆ ಹ ಅ ದೇವ್ರಿ ಯಾಕನ್ ಸಂಪ ಆತ ಮಾಡಿದವಿ ಮಾಡ ಮುಂದ್ರಲ್ಲ ಹುಡುಗರು ಹ್ಮ ಮಾಡನ್ ನ ಡ್ರಿ ನಾವು ಮಾಡಂಬ್ರ ನಡ ನಡಂಡಿ
ಹ್ಮ್
ಹ್ಮ ಅಗದ ಅಂಗೆ ಪೂಂಡಿ ವಿಾಗ ಇಷ್ಟ ಚಕ್ಕನ್ ಮತ್ತು
ಉಳದಿಿತಾ ಅದಕ್ಕೆ ಉಂಡಿರೆನಾ
ಉಳಿದಿತ್ತಲ್ಲ ಅಭಿ ಹ್ಮ್ ಅಂದ್ರೆ ಟೇಸ್ಟ್ ಮುಂಜೆ ಚೆನ್ನ ಮಾಡಿ ಒಂದಕ್ಕ ಮುಂಜೆಲ್ಲೆ ಭಾರಿ ಟೇಸ್ಟ್ ಬರ್ತತಿ
ಹ್ಮ
ಹ್ಮ್ ಅಂದ್ರೆ ಚೆನ್ನಾಗಿ ಇರ್ತದ ಅಂದ್ರೆ ಊಟ
ಹಾ ಏನ ಇದೇ ರಾತ್ರಿ ಅಂದ್ರೆ ಒಂತರ ಟೇಸ್ಟ್ ಬರುತ್ತೆ ಮುಂಜಾನೆ ಎದ್ಧೆ ಅಂದ್ರೆ ಒಂದ್ ತರ ಟೇಸ್ಟ್ ಬರುತ್ತೆ
ಒಂದ್ಸತಿ ಹಿಂಗೆ ಮಾಡ್ಬೇಕು ಫಸ್ಟ್ಿಗೆ ಅಡುಿಗೆ ಮಾಡಿಟ್ಟು ಮುಂಜೆ ಹೊಣಬೇಕು ಸುಮ್ನೆ ಅವತ್ಂದ ಉಣ್ತೀವಿ ಅಂತೀವಲ್ಲ ಅದ ಕಬಾಬ್ ಮಾಡಿಕೊಂಡ್ ಉಂಡ ಅ ಮಾಡ ಹಕ್ಂಬಿಡ್ಬೇಕು ಅಂದ್ರೆ ಮುಂಜಾ ಟೇಸ್ಟ್ ಒಂದ್ ಹ್ಮ್ ಅಂದ್ರೆ ಮುಂಜಾನೆ ಅಷ್ಟು ಬಾರಿ ಬರ್ತೈತಿ ಊಟ
ಹ್ಮ
ಅಂದ್ರೆ ಅದೊಂದ್ ತ್ರಿಲ್ ಥ್ರಿಲ್ ಇರತೈತಿ ಮುಂಜೆೆಯಲ್ಲಿ ಉಂಡಿದ್ದೆ ಬೇರೆ ಚೆನ್ನಡ ಉಂಡಿದ್ದ ಬೇರೆ
ಹ್ಮ್
ಹ್ಮ್ ಬೈಿ
ಇಲ್ಲ ನ್ ಆ ಮಾಡ್ತಾರ ಒಂದೊಂದ್ ದಿವ್ಸ
ಹ್ಮ
ಎಲ್ಲಾ ಹುಡುಗರು ಸೇರಿ ಮಾಡ್ತಾರ ಈ ಈಗ ಮಾಡಲ್ಲ ಯ್ಯಾರ ಯಾಕಂದ್ರೆ ನಮ್ದು ಎಕ್ಸಾಮ್ ಬರ್ತಾ ಇದೆ
ಹೌದಾ ಮಾಡ್ಬೇಕಿತ್ತಲ್ಲ ಆರಾಮ ಮೇಲೆ ಇ ಇ ವಷ ಪರ ಪಳಿಟ್ಟ ಇರೋಷ್ಟ ದಿನಾನೇ ಎಂಜಾಯ್ ಇರ್ಬೇಕು ಇಲ್ಲಿ
ಹ್ಮ ಹಂಗೆ ಇರ್ತಾ ಇರ್ತದ ಹಂಗೇನಿಲ್ಲಾ ಅಂದ್ರೆ
ಎಕ್ಸಾಮ್ ಇದ್ದಾಗ ಸ್ವಲ್ಪ ಇದು ಆತಾರ ಮತ್ತ ಉಳಿಕೆ ಟೈಮಿಗ ಇರ್ತದ ಹ ಬಿಡ್ ಬಿಡ್ತೇವಾಗ ಉಳಿಕೆ ಟೈಮಿ ಮಾಡ್ತಾ ಇರ್ತೆವೆ
ಹ್ಮ ಹ್ಮ
ಹಾ
ಹೌದ
ಮಾಡ್ತಾ ಇರ್ಬೇಕಾ ಹಂಗೆ
ಹ ಹಂಗೆ ಇದ್ರೇನೆ ಚಂದ ಸ್ವಲ್ಪ ಅ ಅವಾಗ ಅವ ವಾರದಲ್ಲಿ ಒಂದ್ಸತಿ ಎರಡ್ ಸತಿ ಮ ಒಂದ್ ವಾರದಲ್ಲಿ ಒಂದ್ಸತಿ ಉಂಟ್ರೆನೆ ಸಾಕು ಒಂದ್ ತಿಂಗಳಗಳಲ್ಲಿ ಎರಡ್ ಸತಿ ಉಂಡ್ರನೆ ಒಂದ್ ಕಿಕ್
ಹ್ಮ್ ನೀವೆ ಎಲ್ಲ ಹೋಗಿಲ್ಲ ಟ್ರಿಪ್ ಹಿಂಗೆ ಎಲ್ಲ
ಇನ್ನ ಹೋಗ್ಬೇಕು ಕ್ಕಂತ ಪ್ಲ್ಾನ್ ಮಾಡಿದ್ದೀವಿ ಹುಡುಗರು ಡಿಗ್ರಿಯಲ್ಲಿ ಎಲ್ಲ ಸೇಮ್ನರು
ಹಾ ಎಲ್ಲಿ ಅಂತ ಹೋಗ್ಬೇಕಂತ
ಎಲ್ಲ ಪ್ಲಾನ್ ಹಾಕೊಂಡಿದೀವಿ ಅಮೌಂಟ್ಿಗೆ ಎಮೆಲ್ಲ ಬಳ್ಳಕ ಅಲ್ಲಿ ಇಲ್ಲಿ
ಅಂದ್ರೆ ನೀಮ್ ಹಾಸ್ಟೆಲ್ ಕಡೆ ಇಂದ ಟ್ರಿಪ್ ಗೆ ಕಳಿಸ್ತಾರ
ಹ್ಮ್ ಹ್ಮ್ ಕ ಇವರು ವಾಡನ್ ಕಡೆ ಇಂದ ಕಳಿಸತಾರೆ ಹೋಗ್ಬೋದು
ವಾ ಚೆನ್ನ ಗಯತಲ್ಲ
ಅಂದ್ರೆ ಒಡದಡೆ ಬಾಾಗ ಆಿ ಕೊಡ್ತ ಡಿಿವೈಡ್ ಆು ಉಡುಗ್ರ ಅವರು ಎಮ್ ಎಲ್ ಎ ಅವ್ರು ಕೊಟ್ಟ ಸಿಸಬೇಕಾ
ಹಾ ಅೇ ಹ
ಅವ್ರು ಕೊಟ್ರನೆೇ ಅಮೌಂಟ್ ಎಸೋದಿಲ್ಲ ಅಂದ್ರೆ ಅವ್ರರು ಅಡಿಗೆ ಕುೂರ್ತ ಅಲ್ಲಿ ಹೋಗ್ ಬರತ್ತ ಅಡ್ಿ ಅಡಗ ಪುರ್ತ ನೋಡ್ಕಂದ್ರ ಆಯ್ತು ರಿ ಎಷ್ಟ ಕಲ ಅಷ್ಟು ಕರ ಮೆಂಚಿ ಮಾಡಿ ಬರ್ಬೋದು ಹಾ ವಾದಾರ್ಸ ಹೋಗಬೇಕಂತ ಪ್ಲಾನ್ ಮಾಡಿದೀವಿ ಅದ ಎಡಗೈ ಬಿಡತ್ತ ಅಲ್ಲಾ ಇಂಗ ಇವಾಗ ಎಲ್ಲ ಎಮ್ ಎಲ್ ಹಡೋ್ ಹತ್ರ ಹೋಗಿ ಸ್ಟೂಡೆಂಟ್ ಎಲ್ಲರೂ ಹೋಗಿ ಕೇಳಿದಿವವಿ ಎಲ್ಲ ಕೇಳಿದೀವಿ ಕಡ ನಂದಿದ್ದ ಮರದಿನ
ಹಾ
ಇ ಇಬ್ರು ಬಂದಿಸ್ಂದ್ರ ಬಂದಿದ್ದ ಮೂರ್ ದಿನ ಯಾರು ಹೋಗ್ಲಿಲ್ಲ ಹುಡುಗರು
ಹಾ
ಅದೇ ನಮ ಬ್ಯಾಚ್ ಅಲ್ಲಿ ಎರಡು ಬ್ಯಾಚ್ ಇದ್ವಲ್ಲ ನಮ್ಮ ಆಟಗ್ರಿ
ಹ್ಮ್
ಅವರು ಸೀನಿಯರ್ ವಕಿಸನ್ ಜೀನಿಯರ್ ಏ ಜೂನಿಯರ್ಸ್ ಅಂದ ಅವ್ ಕೈ ಲಾಕ್ ಹೋಗಿ ಅಂತ ಅವರು ಅಂದ್ಬಿಟ್ಟರು
ವ ಹದ
ಮತ್ತೆ ಎಮ ಎಲೆ ಬೆಲೆ ಕೇಳಕ್ೋದ್ರೆ ನಿಮ್ಮ ಅಷ್ಟ ಎಲ್ಲ ರಿ ಚಂದ್ರಗ ಇರಕ್ ಅಂತ ತಂದು್ಬಿಟರು ನಮಗೆ ದಾರಿ ಸಿಗಲಿಲ್ಲ ಕೇಳೋಕ್ಕೆ
ಹಗೆ ಆಗ್ಬಿಡ್ತದೆ ಎಮೇಲೆ ಕೆಲ್ಸ ಎಮ್ಮೇಲೆ ತೆಳಗ ಇರ್ತಾರ ನೋಡ್ಬೋ ಯಾವ ಬಾಳ ಡಂಜರ್ ಇರ್ತಾರೆ ಏನ್ರಾ ಹಿಂಗ್ ಮಾತೆ ಮಾತಿ ಇ ಮಾಡ್ಬೇಡ
ಹ್ಮ ಸುಮ್ನೆ ಕೊಟ್ಟಿವ ಕೊಟ್ಟಿನ ಅಂತಂದ್ ಬಿಡ್ತಾರ ಅವ್ರ ಇದರು ಸುಮ್ನೆ ಕಾರ್ಸುತ್ತಾರೆ ಆಮೇಕ ಹಿಂದಡ ಕೊಯಟ್ಟಿಲ್ಲ ಕೊಟ್ಟಿಲ್ಲ ಅಂತಂದು್ ಬಿಿಡ್ತಾರೆ
ಹ್ಮ ಅದ ನ ಆಯ್ತು ನೋ
ಹಾ ಹ ನೀವ್ ಹೋಗಿಲ್ ಹೊಟ್ಟ ಯಾರಿಗಮತೆ ನೀವು ಫ್ರೆಂಡ್ಸ್ ಜೊತೆ ಯಾರಲ್ಲಿ ಹೋಗಿಿಲ್ಲ ಕಾಲೇಜ್ ಕಡ್ಿಸ ನಿಿಂಗ
ಇಲ್ಲ ನಾವೇನು ಹೋಗಿದ್ದೇವು ಅದನ್ನ ಸಣ್ಣ ಸಣ ೀಟ ಹೊ ಹೋಗಿದ್ದೇವ
ಹೌದಾ ಇದೆಲ್ಲ ಆಂಜನೇಯರು ಅಂತಲ್ಲ ಅಂತಲ್ಲ ಹೋಗಿರೋದು
ಹ್ಮ್ ಅಂತಲ್ಲೇ ಹೋಗಿದ್ದೇಾವ ಏನು ಈಗ ಹೋಗಬೇಕಂತ ಪ್ಲಾನ್ ಯಐತಿ ಯಾಕಂದ್ರೆ ನಮಗೆ ಹಾಲಿಡೇಸ್ ಐತಿ ಹೇ
ಹ್ಮ್ ಹ್ಮ್ ಇವಾಗ ಹೆಜ್ಜೆ ಮುಗಗಳು ನಿಮ್ಮ್ದ ಹೆಜ್ಜೆ ಮುಗತಗಳು ಇವಾಗ ದುಡ್ಡು ಕೊಡೋಲ್ವಾ
ಅದೇ ಸೂಟಿನ ಐತಿ ಒಂದ್ ಇಪ್ಪತ್ ತಾರೀಕ್ ತನ ನಮ್ದ ಸಮ್ ಲ್ಯಾಬ್ಸ್ ಐತೆ ಮತ್ತ ಒಂಬತ್ ತಾರೀಕ ಲಾಸ್ಟ್ ಎಕ್ಸಾಮ್ ಅದ
ಹ್ಮ್
ಇಪ್ಪತ್ತ ತಾರೀಖ ತನ ಏನು
ಹೌದಾ
ಹ್ಮ ಇಪ್ಪತ್ ತಾರೀಕ ಅದ ಅದು ಒಂದ್ ತಿಂಗಳಂಗ ಸುಟಿ ಐತಿ ಅದ್ರದಾಗಿೆ ಹೋಗ್ ಬರ್ಬೇಕು ಎಲ್ಲ
ಊ ಉ ಅಂದ್ರೆ ಸೂಟ್ ಇದ್ದಾಗೆ ನಿಮ್ ಹೋಗ್ಬೇಕಂತ ನೀವು ಪ್ಲಾನ್ ಮಾಡಿದರ
ಹಾ
ಹ್ಮ್ ಹ್ಮ್ ಅಂದ್ರೆ ಊರಲ್ಲಿ ಹ ಹ್ಮ್ ಹಂಗ ಅಂದ್ರ ಊರಲ್ಲಿ ಹೋಗಿಲ್ವ ಊರಿಗೆ ಹಾಗೇ
ಹ ಊರಿಗೇನು ಹೋಗಿಲ್ಲಾ ಈಗ ಒಂಬತ್ ತಾರೀಕ ಎಕ್ಸಾಮ್ ಆಗೊಂಡು ಊರಿಗೆ ಹೋಗ್ಬರ್ತೀನಿ
ಕಂಪ್ಲೀಟ್ ಆ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಹೋಗ್ಬೇಕು ಅಂತ ಮಾಡಿರ
ಹಾ ಅಂದೇ ಸರ್ತಿ ಹೋಗ್ಬಿಡ್ಬೇಕಾ
ಹೌದಾ ಅಂದ್ರೆ ಯಕ ಹಿಂಗ ತಿಂಗಳದಲ್ಲಿ ಒಂದ್ಸತಿ ಹಂಗ ಹಿಂಗ ಹೋಗಲ್ವಾ
ಹಾ ಹಾ ಹೋಗಲ್ ಅಂದ್ರೆ ಯಾವಾಗ್ರ ಹಿಂಗ್ ಕೆಲ್ಸ ಬಂದಾಗ ಹೊತ್ತಿನಿ
ಹೌದ ಅಂದ್ರೆ ಒಂದ್ರೆ ಕಾಲೇಜ್ ಒಂದ್ರೆ ದಿನ ರೆಗ್ಯುಲರ್ ಇತ ಒಂದ್ರೆ
ಇಲ್ಲ ಇಲ್ಲ ದಿನ ರೆಗ್ಯುಲರ್ ಇರಲ್ಲ ಅಂದ್ರೆ ನಮ್ ಕಾಲೇಜ್ ಟೀಚರ್ಸ್ ಲೆಕ್ಚರ್ಸ್ ಏನೇನ್ ಪಾಠ ಹೇಳ್ತಾರ ತಿಳಿಯೇಲ ಮೆಲಿಂದ ಇಲ್ಲ ಬಸ್ ಪ್ರಾಬ್ಲಮ್ ಒಂದ ಐತಿ ನಾವು ಪೂರ್ತಿ ತಳವಾಗಿ ನಡ್ಕೋತ ಹೋಗ್ಬೇಕ ಬಸ್ ಸ್ಟ್ಯಾಂಡ್ಗ
ಇವಾಗ ಮೊನ್ನೆ ನಿಮವು ನಿಮ್ ದೀಪೋಕೇ ಹೋಗಿ ಒಂದು ಲೆಟರ್ ಕೊಟ್ಟು
ಮತ್ತ ಅದೇ ಬರಲ್ಲ ಏನ್ ಮಾಡಲ್ಲ
ನೀವು ಹೇಳಿಬಿಡಬೇಕು ನಾವು ಹುಡುಗರು ಸ್ಟೂಡೆಂಟ್ ಇದಿವಿ ನೀವು ಇರಲು ಕೆನ್ರಿ ರೆ್ಯುಲರ್ ನೀವು ಬಸ್ ಬರ್ಲೇಬೇಕು್ರೀ ನಮ್ಗೆ ಹೆಂಗಿದ್ರು ಓದ್ೀವಿ ಕಂಟನ್ೂ ಹುಡುಗ್ರ ಅಂತ ನೀವು ಒಂದು ಲೆಟಟ್ರ್ ಸ್ಟಾಂಪ್ ಹೊಡಿಸಿ ಕೊಟ್ಟಿಬಿದ್ಬೇಕು ಕೋಟ್ ಕಡೆಯಿಂದ
ಎಲ್ಲಾ ಕಳ್ಸ ಅಂದ್ರೆ ಬಿ ಅವ್ರ ಒಂದ ವಾರ ಹಂಗ್ ಬರ್ತಾರೆ ಮತ್ತ ಬಿಟ್ ಬಿಡ್ತಾರೆ
ನೀವ ಒಂದ್ಸ ಇಲ್ಲ ಜಡ್ಜ್ ಮಾಡ್ಯ ಮ್ರ ಅವ್ರಿಗೆ ಎಲ್ಲ ಪರ್ಮಿಷನ್ ಸೋರ್ ಪ್ರಿನ್ಸಿಪಾಲ್ ಸೋರು ಸ್ವಲ್ಪ ರೆಕಮೆಂಡ್ ಮ್ಯಾಗೆ ಏಳು ಕೊಟ್ಟುಪೆ ಸ್ಟಾಂಪ್ ಹೊಡಿಸಿ ಅಂದ್ರೆ ನೀವು ಹುಡುಗೂರು ಇಲ್ಲಿ ಹಾಸ್ಟೆಲ್ಲ್ಲಿ ಎಷ್ಟು ಜನ ಒಗ್ಗಟ್ಟ ಆಗಿರ್ತಾರೆ ಅಷ್ಟು ಜನನ ನಮಗೆ ಬರ್ತೈತಿ ಬಸ್
ಅದೇ ಅಂತ ಎಲ್ಲ ಕಂಪ್ಲೀಟ್ ಕೊಟ್ಟಂದ್ರೆ ಭೀ ಅವ್ರು ಯಷ್ಟು ಮಾಡ್ತಾರ ಅಷ್ಟೇ ಅದಕ್ಕೆ ಹೋಗಲ್ಲ ರೆಗ್ಯುಲರ ಯಾವಾಗಾರ ಒಂದೊಂದ್ ಸರ್ತಿ ಹ್ ಅಂದ್ರೆ ಇಲ್ ಕುಂತ ಬ್ಯಾಜ ಬ್ಯಾಜ ಆತದ ಹಸ್ಟೆಲ್ ಸಾಕ್ ಸಾಕ್ ಆತದ ಅವಾಗ ಹೋಗುತ್ತೇವೆ
ಹೌದಾ
ಹ್ಮ್
ಅವ್ರಿಗೆ ಹೇಳಿಬಿಡ್ಬೇಕು ನೀವು ಮೇಡಮ್ ಅವ್ರ ನಿಮ್ಮ ಅವ್ರ ಲೆಚರ್ ಹೆಂಗಿದ್ರ ಪ್ರಿನ್ಸಿಪಾ ನಿಮ್ಗೆ ಅಂದ್ರ ಎ ವಕ್ನ ಇರ್ತಾರಲ್ಲ ಕಾಲೇಜ್ ಅಂದ ನೀವು ಸ್ಟೂಡೆಂಟ್ ಅಂದ
ಹಾ ಯಾಕಂದ್ರೆ ನಾವು ಕಾಲೇಜಿಗೆ ಬರಲಿಲ್ಲ ಅದಕ್ಕೆ
ಹ್ಮ್ ಹ್ಮ್ೌದಾ
ರ ಕಾಲೇಜಿಗೆ ಬರಲ್ಲಲ್ಲ
ಚಂದ ಹಬ್ಬಬ್ಬ ಅಂದ್ರೆ ಒಂದು ಐದು ಎಷ್ಟು ಕಿಲೋಮೀ್ ನಾಲ್ಕು ಕಿಲೋಮೀಟರು ಮೂರ್ ಕಿಲ ಮೂ ನಾಕು ಕಿಲೋೀಟರ್ ಹತ ಇರ್ಬಹದು
ಹ್ಮ್ ಕಾಲೇಜ ಆಯ್ತೆ ಒಬಐದಾರು ಕಿಲೋಮೀಟರ್ ಆಯ್ತೆ
ವಿಲ್ಲೇಶಿಂದ ಆಡ ಆ ಕಡೆ ಮತ್ತೆ ಆ ಕಡೆ ಆಡು ನಾಲ್ಕುದು ಐದು ಕಿಲೋಮೀಟರ್ ಹೆಚ್ಚಿಗೆ ಇದ್ದಿರ್ಬಹುದು
ಐದ್ ಐದ ಆಾರು ಕಿಲೋಮೀಟರ್ ಐತೆ
ಹ್ಮ್ ಹ್ಮ ಅ ಐದ್ಾರರು ಕಿಲೋಮೀಟರ್ ಐತಲ್ಲ ಇಲ್ಲಿಸಂದ ಡೈಲಿ ಐದ ಆರು ಕಿಲೋಮೀಟರ್ ಅಂದ್ರೆ ಡೇಲಿ ಅಪ್ ಅಂಡ್ ಡೌನ್ ಮಾಡಿದ್ರ ಸ್ವಲ್ಪ ಸ್ವಲ್ಪಂದ್ರೆ ಸಿಗ್ಬೋುದಲ್ಲ ತಳಗ ತಳಗಡೆವಾದ್ರೆ
ಅದೇನ ಅದರ ಸಂಬಂಧ ಇಲ್ಲಿ ನಡ್ಕೋತ ಅಲ್ ಅಂತ ರೆಗ್ಯುಲರ್ ಕ್ಲಾಸ್ ಹೋಗಲ್ಲ ನಾವು
ಹ್ಮ್ ಹ್ಮ್ ವಿತ್ರಿಗ ಆರಾಮ್ ಪಾಸ ನಮಗ ನಮ್ಮ ಇನ್ನ ನಾವು ಹಿಂಗೆ ನಡ್ಕಂಥ ಡೈಲಿ ಅಪ್ ಆ್ಯಂಡ್ ಡೌನ್ ಕಾ ನರಕಂತ ಹೋಗೋದು ನಡ್ಕೊಂತ ಇರೋದು
ನಿಮ್ದೆಲ್ಲ ಏನೋ ಬಸ್ ಸ್ಟ್ಯಾಂಡ್ ವೇಲೆ ಕಾಲೇಜ್ ಬರ್ತ ಇಲ್ಲ
ಹ್ಮ ಇಲ್ಲೇ ತಳಗಡೆ ಆಗ್ತದಲ್ಲ ಏನು ನಾರ್ಮಲ್ ಸುಮ್ಮನೆ ಇಲ್ಲಿಯ ಒಂದು ಮನೆಗೆ ಹೊಂಟಿವ ಅಂತ ಅನ್ನೋ ರೀತಲ್ಲಿ ಮಡ್ಕಂತು ಅದ್ರ ಮುಡ್ತೀವಿ ಕಾಲೇಜದ ರೀತಿ ಅಂತ ಹೊಂಟು ಅಂದ್ರೆ ಕಾಲೇಜದ್ ರೀತಿಯ ನಡ್ಕೊಂಡ ಹೊಂಟ್ರ ನಡ್ತೀವಿ ಹ್ಮ ಹ್ಮ ಅಂದ್ರೆ ಇವಾಗನ ಅದು ಗ್ರೌಂಡ್ ಎಲ್ಲ ಸೊ ಕಸಡ ಆಗಿಬಿಟ್ಟು ತಗನಂಗಿಲ್ಲ ಗ್ರೌಂಡ
ಹ್ಮ್ ಹ್ಮ್ ಎಸ್ ಬಿ ಗ್ರೌಂಡ್ ಯಾವು ಆಯ್ತಿಲ್ಲ ಅದು
ಹ್ಮ್ ಅವಾಗಲ್ಲ ಮ್ಣಾವ ಹ್ಮ್ ಅವಾಗೆಲ್ಲ ಮೊೆ ಸ್ವಲ್ಪ ಪಾರ್ಕ ಟ್ರಿಪ್ ನಡದಾಗ ಚೆನ್ನಾಗಿ ಆಗಿತ್ತು ಗ್ರೌಂಡ್
ಹಾ ಹಾ
ಇವಾಗೆಲ್ಲ ಹ್ಮ್ ಎನಾರಜ ಹ್ಮ್ ಇವಾಗಂತ್ರ ಗ್ರೌಂಡ್ ನೋಡಿದ್ರೆ ಎಲ್ಲಿ ಬೇಕು ಒಂದ್ ಸೈಡ್ ಫುಲ್ ಸಮುದ್ರ ನಿಂತ ನೀರು ನಿಂತ ಬಿಡ್ತೈತಿ
ಹ ಆತ ಈ ಯಾಕಂದ್ರೆ ಮಳೆಗಾಲ ಇಲ್ಲ ಈಗ
ಹ್ಮ್ ಮಳೆಗಾಲದ್ರಿಂದ ಕಷ್ಟ ಅ ಅಷ್ಟೇ ಒಂದು್ ಸತ್ತ ಅಲ್ಲಿ ಒಂದು ಮಣ್ಣಗಿಣ್ಣು ಉುಡಿಸಿಬ ಬಿಟ್ಟಿದ್ರ ಅಂದ್ರೆ ಆ ಗಾಡಿಯಲ್ಲಿ ಬಸ್ ಂಗಂದ್ರೆ ಈಸರುಪುರ್ ಜನರು ಅಲ್ಲಿ ಒಂದು ಮೈದಾನ ಅಂತ ಒ ತಿಳ್ಕಲ್ ಗಾಡಿ ಹಚ್ಬಡ್ರ ಅಲ್ಲಿ
ಾ ಏನ್ ಮಾಡ್ತಾರೆ ಅವ್ರತಿರಲ್ಲ ಏನಿಲ್ಲ ಸ್ವಚ್ಛತೆ ಕಾಪಾಡ್ಬೇಕು ಅಂತ
ಕಾಲೇಜ್ ಐತೆಂತೊಂದ ಗಾಡಿ ತರ ಪಾರ್ಕಿಂಗ್ ಮಾಡಲೇಬಹ ಅಲ್ಲಿ
ಹ್ಮ್
ಸುಮ್ಮನೆ ಆಟ ಆಡೋಕ್ಕೆ ಸುಮ್ಮ್ನೆ ಅಂತಲ್ಲ ಆಡೋಕ್ಕೆ ಅಂದ್ರೆ ಇವ್ರಗ ಹೋಗ್ಬೋದು
ಹ್ಮ್ ಮಾದರ ನ ಆಯ್ತ್ು ನಡ
ಹ್ಮ್ ರೋಡ್ಗ ಎಲ್ಲ ಈ ಆಲ್ಮೋಸ್ಟ್ ಅಲ್ಲಿೆಲ್ಲ ಗ್ರೌಂಡ್ ಎಲ್ಲ ಚೆನ್ನಾಗಿತ್ತು ಆದ್ರೆ ಉಪಯೋಗಿಸಕಂದ್ರ ಚೆನ್ನಾಗ ಅ
ಹ್ಮ್
ಅಂದ್ರೆ ಇಂಥ ಮಳೆ ಪಾಳಿ ಬಂದಾಗೆ ಸ್ವಲ್ಪ ಇದು ಯಥಾರ್ಥ ಆಗಿಬ ಬಿಡ್ತೈತಿ
ಹ್ಮಞ
ಇವು ಎನ್ ಆರ್ಜಿ ಟ್ರೈಫಿ ನಡೆದಾಗಿೆ ಗಾಡಿ ಒ ಹೊಂಟಿದ್ವಿ ಗ್ರೌಂಡ್ ಫಿ ನಡೆದಾಗ ಗಾಡಿ ನೀರಂತರ ಸಮ್ರದಂತ ನಿಂತದು
ಎನ್ ಆರ್ ಜಿ ಟ್ರೋಫಿ ಯಾರು ಮಾಡ್ಸರಿ
ಇ ಎನ್ರ್ಜಿ ರಾಜಜುಗೋಡನು
ರಾಜಾಜಗೋಡ
ಎನ್ನಾರ್ಜಿಯ ಆ ಎನ್ಾರ್ಜಿನಿನ
ಹಾ
ನ ಇದುವಲ್ಲ ಹೋಗಿದ್ದಲ್ಲಾ ನೋಡಾಕ ಹ್ಮ್ಯಗನು
ಹೋಗಿಲ್ಲವ ಏ ನನ್ ಕಾಲು ಬರುತ್ತೆ ಆಮೇಲೆ ಹತಾನನೆ
ಹ್ಞೂ ಸರಿ ಬಾಯ್
ಹಾ
ಹ ಹೂ